ಅ ರೇ ರಹುಲ್ ಅವ ರೇ
ಏನ್ ನಡತಿದೆ ಅಗತ್ಯ ಹೌದ
ಏನ್ ಹೇಳಲ್ರರಿ
ಊಟ ಆಯ್ತಾ?
ಹಾಗೇದ್ ರೀ ನಿಮ್ದಾಗ ಅಗ್ಯಾದ
ನಮ್ದು ಆಗಿದೆ ನೋಡಿ ರೀ. ಏನ್ ಮಾಡ್ತಿದ್ದೀರಾ?
ಏನ ಇಲ್ರರಿ ನೀವು ಎಕ್ಸಾಮ್ ಕ ಇದು ಮಾಡ
ಎಮಗೆು ಎ ಎಕ್ಸಾಮ್ ಅನ್ನು ಬರಿಬೇಕೆಂದು ನಿಮ್ಮ ಮನಸ್ಸಲ್ಲಿದೆ
ಹ್ಮ್ ಈಗೇನ್ ಇದು ಚಾಲ್ ಮಾಡಕಲ್ರೀ ಮುಂದ ಈ ಸಲ ಬರಲ್ರಿ ಮುಂದಿನ ಸಲ ಬಿಟ್ಟ ಈ ಸಲ ಸುಮ್ಮ್ ಆಕೆ ಅಂದ್ರೆ ಸುಮ್ ಬರ್ ಬರ್ ಬರದ್ ಬರ್ಬೇಕ
ಹಾ ಬರ್ದ್ ಬನ್ನಿ ನನ್ನಿಂದ ನನ್ಗೆ ಒಳ್ಳೇದಾಗ ಬಯಸುತ್ತೇನೆ
ಹ ಈ ಸಲ ಏನು ಒದ್ಕೊಂಡ್ ಹೋಗಿಲ್ರರಿ ಸುಮ್ಮ್ ಏನು ಹೆಯಾಂಗ ಅದ ನೋಡ್ಕೊಂಡ್ ಬರದಾರ ಅದು ಆಯ್ತು ಪ ಸಿ ತ್ತು ಪ ಪೊಲೀಸ್ ಸಿಬ್ಬಂದಿ ಆತ್ತು ಹಾಕಿನ್ ರೀ
ಹೌದ್ರಿ ಯಾವ್ದ್ರಾದ ಅದರಲ್ಲಿ ಒಂದು ಸಿಗಲಿ ಎಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ.
ಈಗ್ ಬೇಡ್ರೀ ಮುಂದಿ ಮುಂದೆ ಬರೋ ಬರ್ ದೊಡ್ಡ ದೊಡ್ಡ
ಹಾ ನೀ ಯಾವದೇ ಅಲ್ರಿ ಹುದ್ದೆಯನ್ನು ಯಾವದಿಂದ ನಾವು ನಮ್ಮ ಮನಸ್ಸಿನಿಂದ ಯಾವದ್ರು ಸಿಗ್ಲಿ ಮನಸ್ಸಿನಿಂದ ಮಾಡ್ಬೇಕು ಕಾರ್ಯವನ್ನ
ಕಾರ್ಯ ಅದೇ ಚಲೋ ಸಿಗಟ್ ಟೈಮಿಗೆ ಚಲೋ ಸಿಗುರ್ಬೇಕೇಕಲ್ಲ ಅದು ಒಂದು ತಪ್ಪಲ್ಲಲ್ಲ
ಹಾ.. ಅದು ಕರೇ
ಈ ಈಗಿನ ಕಲ್ದಾಗ ಜರ ಏನಾರ ಎಷ್ಟು ಈಗ ವ್ಯಾಲ್ಯೂ ಇದ್ದಿದೆ ಇಬು ಯಾಕಂದ್ರ ಅವಗನ್ ಹಿಂದಿಂದವ್ರ ಈಗ ಪಿ ಎಸ್ ಐ ಆಯತ ಬಂದ ನಾವು ಈಗಿನ್ಡಿದ ಚ ಚಲೋ ಈಗನ್ ಮಾಡನ್ ಇ ಈಗಿಂದ ಪಿ ಎಸ್ ಐ ಚಾ ನೋಕಲ್ಲ
ಹೌದ್ರಿ
ಅವ್ರ ಏನು ಸೌಲಭ್ಯ ಎಲ್ಲಾರ್ದೇ ಈ ರೀತನಾಗಿ ಇಟ್ ಬಂದವರು
ಹೌದ ರೀ. ಈಗ ಹಾ ಅದು ವ್ಯರ್ಥ ಆಗ್ಬಿಡ್ತದ ನೋಡ್ರಿ ನಮ್ಮ ತಂದೆ ತಾಯಿರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನ ಹುಸಿ ಮಾಡ್ಬಾರ್ದ್ ನಾವಾವತ್ತು
ಇಲ್ಲ ಅಲ್ಲ ಇದು ಇಜತ್ತು ಇದು ಅಲ್ಲಿ ಇದು ಗಳಸ್ಲ ಕಾಲ ಇಲ್ಲ ಅಂದ್ರೆ ಅಟ್ಟಿ ಇಟ್ಕೋಬೇಕು
ಹಾ ಹೌದ ರೀ
ಇನ್ನ ಬೆಳಸಲ ಕಲ್ಲಿ ನಡೀತದ ಅಷ್ಟೇ ಎಷ್ಟು ತಟ್ಟೆ ಇರ್ಬೇಕು ಇನ್ನ ಈಗ ನಾ ತಾಲಿಂದ ಅಂದ್ರೆ ಕಡಿ ಪ ಸಿ ನಿಂತ ಇದು ಸ್ವಾಭಿಮಾನ ಅಂತ್ರ ಬದುಕ್ಬೋದು ನಮ್ಮ ಅಪ್ಪಳಬ ನಮ್ಮ ಮಗ ಕ ನಾನ ಕಮ್ಮ ಸ್ವಾಭಿಮಾನಿ ತ ಈ ಜಮಾನಾನ ಗ ಬಾ ಮುಶ್ಕಿಲ್ಲಲ್ಲದ
ಮ ಮುಶ್ಕಿಲ ಆಯ್ತು ನೋಡ್
ಹ್ಮ್ ಈಗಿನ ಜಮಾನ ಪಿ ಸಿ ಆಗೋದ ಒಂದ ಅವವಾಗಿನ ಜಮಾನಾಗ ಪಿ ಎಸ್ ಸಿ ಆಗದ ಒಂದ ಅ್ರ ಅದ್ರ ನಿಷಾವಂತೇನಂತ ನಾವ ಇ ಮಾಡಕ್
ಹಾ ಏನೇ ಆಗ್ಲಿ ಲಂಚ ತಗಲ್ದೆ. ಎಲ್ಲರಿಗೂ ಒಂದೇ ರೀತಿಯನ್ನ ನೋಡ್ಕೊಳ್ಬೇಕ್
ಹ್ಮ್ ಇಲ್ಲ ನೀಮ್ ಹೆಯಾಂಗ ಅನಿಸತು ವಟ ಇದು ಇರ್ಬೇಕು ನಿಷ್ಠಾವಂತೆ ಶಿಸ್ತಿರ್ಬೇಕು
ಹ್ಮ್ ಶಿಸ್ತಿರ್ಬೇಕು ಅಷೆ
ಹ್ಮ್ ದಿನಾ ಒಟ್ಟ ಅವನು ಇ ಅವನ್ ಇದು ಮರಿಬಾ ನೋಡ ಕರ್ತವ್ಯಗಳು
ಕರ್ತವ್ಯವನ್ನು ಮರಿಬಾರ್ದು ನಮ್ಮ ನಾವು ಎದರ ಸಲುವೊಂದಾಗಿ ನಾವು ಬಂದಿದ್ದೇವೆ
ಹ್ಮ್ ಇಷ್ಟ ಇಷ್ಟು ಹಣ ಎಲ್ಲ ಇಷ್ಟ ಅಣ್ಣಣ ಹಾಕ್ಲತ್ತ ದಿನ ಒಂದ ಸಲ್ಲಾರ ನನ್ ಸೋಬೇಕ ಮನ್ಸರ್
ಮನುಷ್ಯ ಹಾ ಹಾ ಹ್ಮ್
ಅದಕ್ ಅಂದ್ರೆ ಅದ ಕಾಡ್ ಕಾ ಅದದು ನಮ ಮನಸ್ಸ ಕಾಡತ ಆದ್ರೆ ಅದೇ ಸ್ಫೂರ್ತಿ ಕೊಡತ ಏ ರೊಕ್ಕ ಹಕರ್ಪ ಜರ ಓದ್ಬೇಕು ಅಂತ ಹ್ಮ್ ಅದಕ್ಕೆೇ ಓದ್ಬೇಕು
ಹ್ಮ್ ಹ್ಮ್
ಹ್ಮ್ ನಾ ಡಿಗ್ರಿ ಎಲ್ಲೂ ಇದ್ವಿ ಪದವಿ ಎಲ್ಲ ಮುಗಸ್ಕೊಂಡ್ ಹೋಗ್ತಾರ
ಹೌದ್ರೀ
ಅದ್ರ ಹೆಂಗ್ ಮುಗಿಸತಿವನ್ ತಗೊಂಡ ಮಾಡಟ್ರ ಇಲ್
ಹಾ ಯಾವ್ದರಿಂದ ಹ್ಮ್
ಹೆಯಾಂಗ್ ಮುಗಿಸತಪ್ಪಾ ಚಲೋ ವಿದ್ಯಾರ್ಥಿ ಆ ಚಲೋ ಓಡ್ತಿ ಇಲ್ಲ ಈಗ
ಹ್ಮ್
ನಾಕ್ ಲಾಸ್ಟ್ ಇಯರ್ದ ಇದನ್ನ ಸ್ವಲ್ಪ ಮಂದ್ ಉಳದಾರ ಹೋಗೋರು ಹೋಗಾರ ಅವ್ರಿಗೆ ಅವ್ರ ಅದೇ ಇಲ್ಲತ್ತಾರ ಏ ನಾವವು ಹೋಗುದಿದ ಓದ್ತಿದ ಅಪ್ಪ ನಮ್ಮ ಅವ್ರ ಎಲ್ಲತ್ರಿ ನಮ್ಮಂಗ ಬಡದಾಡ್ಬಡರು ಲಾಸ್ಟ್ ಗ ಈ ಸುಮ್ರ ಅಂತ ಈಗ ಅವ್ರೇ ಅಂತಾರ ಇದ್ರಂದ ತಾವು ಪಾಠ ಕಲಿಬೇಕ ಕೆಲವೋರಿ ತೊ
ಸರಿ ಹ ಎಲ್ಲದ್ರೂ ಯಾವದೇ ಆದ್ರೂ ಒಂದ ನಮ ಪಾಠ ಕಲ್ಸೆ ಕೊಡ್ತದ್ರೀ
ಅಲ್ಲಲ್ಲ ಈಗ ನೋಡಪ್ಪ ಈಗ ಅವರು ಸಸ ಹೋದ್ರು ಒಬ್ಬೊಬ್ರೇನ್ ತೊಗೊಂದ್ ಗುಣಗಳು ಕ ಹ್ಮ್ ಅವರು ಈಗ ಪೋರ್ತಿಯರ್ನ ಅವ್ರ್ದ ನೇಸಂದಿ ಒಗ್ಗಟ್ಟು ಒಗ್ಗಟ್ಟಿತ್ತು ಅವ್ರ ಇಲ್ಲಿ ತನ ಅವ್ರು ಹೆಚ್ಚಿ ಮಂದಿ ಫೇಲ್ ಆಗಿಲತ್ತದ್ರ
ಹಾ ಯಾರು ಸಲ ಇಲ್ಲ
ಹ್ಮ್ ಫೇಲ್ ಇಲ್ಲ ಯಾಕಂದ್ರೆ ಬ್ಯಾಚ್ ಎಲ್ಲದ್ರಗೂ ಹಂಗೆ ಇದ್ರು ಥೇಟ್ ಇದು ಒಳಗ ಹೊಡೆದಿವವ ಅಂದ್ರು ಬ್ಯಾಚ್ ಅಂದ್ರ ಒಂಗ್ ಬರ್ತಿರು ಅವ್ರಾಯ್ತು ಈಗ ಥರ್ಡ್ ಇಯರ್ ದವರ್ ಅವರು ಹೆಂಗ್ಯಾರ ಅವರು ಹೆಂಗ್ಯಾರ
ಅಲ್ಲಿ ಅಲ್ಲಿ ಸೆಕೆಂಡ್ ಇಯರ್ ದವ್ರ ನೋಡು ವ್ಯಾಂಗಾರ
ಹಾ ಆದ್ರ ಅವ ಅವ್ರ ಅವ್ರಂಗ ನಾವ್ ಆಬಾರ್ದ ಅಟ್ಟೆ
ಹ್ಮ್ ಅಷ್ಟೇ ನೋಡು ಎಲ್ಲರೂ ಒಂದೇ ಒಂದ್ ಕೆೇಶನ್ ಬಾಳ್ಬೇಕುಂಟು
ಇಲ್ಲ ನಿಮ ಒಳ ಜಗಳ ಬಿಡ್ರವು ಅವು ಇ ಫಸ್ಟ್ ಇದು ಈಗ ನ ಬ್ಯಾಚ್ ಅಂತತ್ತ್ತ ಅಂದ್ರೆ ಎಲ್ಲರೂ ಒಂದೇ ಇರ್ಬೇಕು
ಎಲ್ಲರೂ ಒಂದಕ್ ಇದು ಹ್ಮ್
ಬಂದ ಎಲ್ಲದ್ರಾಗಾಗಿ ಇರ್ಬೇಕು ಓದೋದ್ರಾಗು ಅಂದಿರ್ಬೇಕು ಹ್ಮ್ ಅದೇ ತುಗು
ಹ್ಮ್
ಹೊತ್ತಾಗಲ್ಪಯುಗ
ನೀ ಗೊತ್ತಾಗಲ್ಲ ಆಮೇ ಗೊತ್ತಾಗ್ತದೆ ಬೆಗಿ
ಇಲ್ಲ ಇಲ್ಲಿ ಇಲ್ಲಿ ಹೆಂಗಗತ್ತು ಗೊತ್ ಅಲ್ಲಿ ಬಿಡು ಎಲ್ಲೋರಿಗಿ ಒಮ್ಮಿಗೆ ಸ್ಟ್ರಿಕ್ ಮಾಡ್ಬಿಡ್ತಾರ ಇವರು ಬ್ಯಾಚಿಗೇ ತೊತಾರ್
ಫುಲ್ ಬ್ಯಾಚಿಗೆ ತೊಂಬುಡ್ತಾ ಈಗ್ ನೋಡ ಹಂಗೆ ಆಗ್ಯದಂತ ಅ ಇದು ಏನೋ ಅದು ಏನೋ ಜ್ಯೋತಿ ಮಿಸ್ಸಿಗೆ ಯಾರ ಏನೋ ಅಂದಾರಂತೆ. ಆಕಿ ಅಂತೀರ ಎಲ್ಲಾ ಸಾರ್ ಗಳುಹೋಗ್ಯಾರ ಅಂತ ನಿನ್ನೆ ಅಂದರು ನಮ್ ಪಿ ಟಿ ಸರ್ ಅಂತರ ನಿಮ್ಮ್ ಎ ಬಿ ಸೆಕ್ಷನ್ದೊ ಎಲ್ಲೋರಿಗಿ ಏನೊ ಎಲ್ಲೋರಿಗಿ ಹೆಸರುಗಳಗೆದ್ರ ಯಾಕೆಂದ್ರೆ ಅಂತ ಅನ್ಲಾತನ
ಆಯ್ತು ಇವ್ ಇವ್ ಕೋರ್ಸುಗೊಳ್ಗ್ ನಾಲ್ಕು ವರ್ಷ್ ಇರ್ತಾವ್ ಇವೆ ನೋಡ್ ನೀ ಯಾ ಟೀಚರ್ಗಳು ಹೊಸವ್ ಬರ್ಲೆ ಇವೆ ಇರ್ತಾವ ಒಂದ್ ಸಲ ಒಂದ್ ಸಲ ಸೆಕಂಡ್ ತೋತಾರ ಒಂದ್ಸಲ ಪಾಸ್ನ ತೋತಾರ ಎಲ್ಲಿ ಓಡ ಓಡೋಗಪ್ ಇದ್ದಪ್ಪ ಇವ್ರ ನಿಂತ
ಮತ್ತದ್ರಾಗ
ಅದೇನೂ ನಮ್ಮ ರಾಜು ಚವ್ಹಾಣ್ ಗೊತ್ತ ರಾಜು ಚವ್ಹಾಣ್ ಇಲ್ಲಾ
ಹ್ಮ್ ಹ್
ರಾಜು ಚವಣಗ ನು ನಮ್ಮ ಬಿ ಸೆಕ್ಷನ್ ಹುಡುಗೆರದು ಹುಡುಗೆಯರ್ ಕಮೆಂಟ್ ಹೊಡ್ದಾರಂತವ್ನಿಗೆ
ಹ್ಮ್ ಏನಂತ
ಕೂಡ ಏನು ಅಂದಾರಂತ ಅದು ಪಿ ಟೆಗೆಳ್ಯಾನಂತ ಅವ ಬಂದ್
ಅಯ್ ಏನ್ ಹೇಳೇತನ್ ಗೊತ್ತೂ ನಮ್ಮ ಕ್ಲಾಸಿನ ತರಗತಿಯಲ್ಲಿ ಮಹಿಳೆಯರೇ ಪುಲ್ ಅರ್ದ ರೌಡಿಸಮ್ ಅಲತ್ತ ಅವ್ರೆ
ಹೌದು ಹಂಗ ಆಗ್ಬಿಟ್ಟೈತ್ ನೋಡ್
ಹೇಳೋರಿಲ್ಲ ಕೇಳೋರಿಲ್ಲ ಯಾರಿಗ್ ಏನ್ ಬತು ಬಾಯಿ ಬಂದಿದೆ ಅನ್ನೂದು
ಹಾ
ಮತ್ತ ಹಿಂಗ್ ಆದ್ರ ಬಾಳ್ ಕಷ್ಟಪ
ನಮ್ಮ ಪೂರ್ತಿ ಬಿ ಸೆಕ್ಷನ್ ಬ್ಯಾಚ್ ಅನ್ನು ಫೇಲ್ ಮಾಡ್ಬೇಕಂತ ಕುಂತರ್ ಅಂತ ಆ ಜ್ಯೋತಿ ಮಿಸ್
ಮಾಡ್ತಾ ಇತ್ ಅಂದ್ರ ಥೇರಿ ಈಗ ಇವತ್ತ ಪ್ರಕ್ ಪೇಪರ್ನಾಗ ನಾವ್ ಏನ್ ಬರ್ದೆ ಇವತ್ ಸಬ್ಜೆಕ್ಟ್ ಬರ್ವತ್ ಫಿಲ್ ಇಂದ ಬಾಕ್ಸ್ ಮಕ್ಸ್ನಾಗ ಬರ್ಲಿಲ್ ನೋಡ್ ಹ ಹೆ ಹಿಂಗ ಆತ್
ಹಾ
ಅಕಿ ಇಪ್ಪತ್ ಮಾರ್ಕ್ಸ್ ಅಂದ್ ಅಕಿನು ಮೂವತ್ ಮಾರ್ಕ್ಸ್ ತಗಿತಳ್
ಸೊ
ಹ್ಮ ನೋಡ ಹೆಂಗದ ಗೇಮ್ ಅವ್ರ ಹೆಂಗ್ ಹೆಂಗ್ ತೆಗತಾರ
ಹ್ಮ್ ಅವ್ರಿಗ್ ಮನಾರ್ ಸಾರಿಅವ ನಮಗ್ ಶಿಕ್ಷೆ ಕೊಡಾಕ್
ಅದ ಅದ ಅವ್ರಗ ಹೋದವರ್ಷ್ ಸೆಕೆಂಡ್ ಇಯರ್ದವ್ರಿಗಿ ಏಳ್ ಮಂದಿಗಿ ಮಾಡ್ಯಾಳ ಮಡ್ರಾಳ್ ನೊಡ್ ಮಿಸ್
ಮೂರ್ ದಿಸುಕ್ಕಾ
ಎಸ್ ಎ ಮಳ ನೀ ಎಷ್ಟು ಈಗ ಎರಡ್ ಮೂರ್ ಮಾರ್ಕ್ಸ್ ಅಷ್ಟೇ ಕೊಡಪ್ಲೆಳ ಅದ್ರ ಕಿತ ಹೆಚ್ಚಿ ಕೊಡಲಕ್ಕಿ ಕಾಲ್ ಬಿದ್ರು
ಅಬ್ಬ ಅಬ್ಬಬಾ
ಹ ಅದೇ ನಾ ಏನ್ಹೇಳತ್ಈನ್ ಸಿದ್ದೇಶ್ ಆಯ್ತು ಇದ್ ಇದ್ ಇದು ತಿಕೊಲೆ ಜೀರೋ ಪ್ಲಸ್ ಊರಾಗ ನೀ ಯಾವ್ದೇ ಇನ ಇನ್ನ ಟೂ ಪ್ಲಸ್ ಒನ್ ಫೇಲ್ ಆಗಿಲ್ಲನಲ್ಲ
ಹ್ಮ
ಅದುಝೀರೋ ಪ್ಲಸ್ ಟು ಪಾಸ್ ಒಂದೇ ಟೈಮ್ ಪಾಸ್ ಯಾಕೆ ಹೇಳು
ಹ್ಮ್
ಈಗ ಅವ್ ಎಸ್ಸೇ ಆಯ್ತಂತ ತಿಕ್ಕೋ ಆಲ್ಲ ಆಯ್ತುಂದ್ರ ಇವ್ರು ಸೀಇಟಿ ದೊರ್ ಬಂದ್ರ್ ನಲ್ವತ್ ಸಾರ ಕಟ್ಬರಿಬೇಕ್ಕರೆ ನಾವ್ ಎರಡ್ ಲಾಕ್ಸ್ ಪ್ಲಸ್ ನಲ್ವತ್ ಸಾರ ಕಟ್ಬಕಲ್ಲ. ಅದು ನೋಡ್ಕೊಮೊದ್ಲ ಈಗ ಈಗ ನಿನಗ್ ಹೆಂಗ ಇದ್ ಹುಚ್ಚಾಟ ಅನಸ್ಬೋದು ಸುಮ್ ಅನಸ್ತಾರಂತಾರ ಅವು ಪೀಡೆ ಬರ್ತ್ ನೋಡು ಪೀಡಿಎಪ್ ಬಿಟ್ಟಗಾ ಫೇಲ್ ಯಪ್ಪಾ ಫೇಲ್ ಹಂಗ ಬಂದ ಗೊತ್ತಾತದ್
ಹಾ
ಹುಂ ನಾವ್ ಅಂದ್ರೆ ಆಕಿ ಇಲ್ಲಾ ಆಕಿ ಜ್ಯೋತಿ ಹೇಳಿದ್ರ ಬಿಡ್ತಾಳ ಇನ್ನಾ ಸಣ್ಣಾರ ಅದ್ದಿವ್ರೀ ರೊಕ್ಕ ಕೊಟ್ಟು ಪಾಕಿತ್ತು ರೊಕ್ಕ ತೋಗೋತಾಳಂತ
ರೊಕ್ಕಾ ಬಿಡಲಾ ಹ
ಹು ಅಂದ್ರ ಒಳಗಿ ನ್ ಮಾತಾಡ್ಬೇಕಂತ ಅಂದ್ರ ಯಾರಾದ್ರೂ ಬಾಯ ಬಿಟ್ಟು ಕೇಳಲ್ಲಾ ಬಾಯ್ ಬಿಟ್ಟು ಕೇಳಲ್ಲಾ ಅಂದ್ರ ಮೇಡಮ್ ಅದೇ ರಿ ಅವ್ರಗ ನಲ್ವತ್ತ ಸಾವಿರ ಕೊಡದ ನಿಮಗೆ ನಲ್ವತ್ತ ಸಾವಿರ ಫೀಸ್ ಸ್ ಫೀಸ್ ಕೊಟ್ಟ ಹಂಗ್ ಹಂಗಲ್ ತಡೀಕಾ ಇರುತ್ತೋ ಇದನಲ್ಲಾ ಅದು ಆಪರ್ಚುನೆಟಿ ಮಾಡಡ್ಬೇಕ ಯಾಕ ಕೇಳವ
ಹುಂ
ಆಕಿ ಹಂಗ್ ಮಾಡಕ್ ಬಿ ಬಿಟ್ರೆ ಮಾಡ್ಬೇಕ ಆಕಿ ನಾವು ಓತಿದ್ದವೆಂದರ ಏನ್ ಮಾಡಪ್ಲಿಲ್ಲಡ ನಮ್ಗ
ಕರೆ ಅದ
ನಾವ್ ಶಿಸ್ತು ಇರಬೇಕ ಫೈಲಾ ಮಂದಿಗ ಏನತ್ತವಿ ಹ ನಾವ ಏನ್ರ ಲೈನ್ ಪ್ರಕಾರ ಇದ್ವಿ ಅಂದರ್ ಏನ್ ಮಾಡ್ಲಪೆ ಆಳ ನಮಗ
ಏನ್ ಮಾಡಕ್
ಹ ಆಯ್ತು ಹಂಗೆ ಅದಕೇ ಓದಬೇಕು ಈಗ ಇಕಿಂದ ಅದಕೇ ನ ಮಿಟ್ಟಮ್ ಜರ್ ಬರ್ದಿನಿ ಇದು ಪೆಲ್ ಒಪ್ಪ
ನನಗ ಅಲ್ಲಿ ಫಿಲ್ ಇಂದ ಬ್ಯಾಂಕ್ಸ್ ಬಿಟ್ಟು ಎಲ್ಲಾ ಸರಿಯಾಗಿ ಆಗೇತಿ ನಂದು
ಹುಂ ನಂದು
ನೆಕ್ಸ್ಟ್ ಒಂದು ಹನ್ನೆರಡ್ರಿಂದ ಹದಿಮೂರು ಮಾರ್ಕ್ಸ್ ಬರತಾವ
ಹುಂ
ಓ ಏನ್ ಮಾಡ್ತವ ನೋಡ್ಬೇಕ
ತಿಳ್ಕೋಬೇಕ ಅದಕ್ಕೆ ಇವು ಅಂತಲ್ಲಾ ಜೀರೋ ಪ್ಲಸ್ ಟು ಯಾವ ಫೇಲ್ ಆಗ್ಬಾರ್ದ. ಪೇಲ ಅಲ್ಲಾ ನೀ ಹಾ ಚಲೋ ಇಟಕೊಂಡ ಮಾರ್ಕ್ಸ್ ಇವ್ ಹೆಂಗ್ ಜೀರೋ ಪ್ಲಸ್ ಟು ಗೊತ್ತು ಈಗಲ್ಲ ಇವು ತರ್ಟಿ ಮಾರ್ಕ್ಸ್ ನಿಂಗ್ ಟ್ವೆಂಟಿಬಂತ್ ಅಂತ ತಿಳ್ಕೊ ಇವು ಏನ್ ಮಾಡ್ತಾಳ್ ಟು ಟು ಮಾಡ್ತಳ ಫ ಏಟ್ ಇತು ಇದು ಇಂಟು ಇವೇಲಾ ಏನಂತಾಳ ಇಂಟರ್ನಲ್ ಆ ಇಂಟರ್ನಲ್ ಅಸೈನ್ಮೆಂಟ್ ಇಸೆಮೆಂಟ್ ಮಾಡಿಟ್ಟ ಒಂದು ನಲ್ವತ್ ಆಯ್ತ ಅಂತ ತಿಳಿ
ಹುಂ
ನಿನ್ನಗ ಕ್ಯಾಲ್ಕುಲೇಷನ್ ಹೆಂಗ ಮಾಡ ಗೊತ್ತೇನವರ್ ಜೀರೋ ಪ್ಲಸ್ ಟು ಇಂಟು ಫಾರ್ಟಿ ಇಂಟು ಟು ಮಾಡ್ತಾರ ಏಟಿ ಆಯ್ತದ ನಿಂಗ್ ಮತ್ತ ಅವರು ಏನ್ ಮಾಡ್ತಾರ ಗೊತ್ತನ್ ಏನ್ ಮಾಡ್ತಾರ ಗೊತ್ತೇನ ಡಿವೈಡ್ ಬೈ ಟೂ ಮಾಡ್ತಾರ ಅಟ್ಟೆ ಆಯ್ತದು ಫೊರ್ಟ್ಟಿನ ಆಯ್ತ್ ಮತ್
ಮತ್ತ್
ಅದಿಕ್ಕೆ ಟೂ ಪ್ಲಸ್ ಒನಾಗೆ ಹೆಚ್ಚಗಿ ಮಾರ್ಕ್ಸ್ ತಕೊಬೇಕು ಅದ್ರಾಗ ತಕೊಂಡ್ರ ಇದು ಇಂಟು ತ್ರೀ ಅತದ ಡಿವೈಡೆಡ್ ಬೈ ತ್ರಿ ಆದ್ರ ಹಂಗ ಹಂಗ ಹಂಗ ಇದು ತಿಜುಪಿ ಅರ್ತ ಆದ್ರ ತಲ್ಲಿ ಹ್ ಇದ್ರೆ ಹುಂ ಅಮ್ ಮತ್ ಈಗ ಪಿಟಿ ಇ ಟಿ ಎಲ್ಲ ಚೊಲೋ ಇಟಗೋ ಪಿ ಟಿ ಎನ್ ಎಸ್ ಎಸ್ ಎಸ್ ನೈಂಟಿ ಪ್ಲಸ್ ಇಟ್ಕೊಂಡಂದ್ರ ಇವು ಏರಸ್ತಿವ ಇವ್ ಜೀರೋ ಪ್ಲಸ್ ಟೂ ಒನ್ ಡಿವೈಡ್ ಮಾಡಪ್ಲೆ ಇಲ್ಲ ಅದಕ ಇಂಟು ಮಾಡದ ಈ ಏನ್ರ ಎಂಟ್ ನಲ್ವತ್ ಐವತ್ ಬಂದೈತಿ ಅಂತ ತಿಳಿ ಇದೇ ಎಂಬತ್ತೊಂಬತ್ ಬದತ್ಂದ್ರ ಸಿ ಜಿ ಪಿ ನಿಂಗ ಆರ್ ಬರೋದು ಏಳ ಏಳುವರಿ ಬರ್ತದಾ
ಓ ಹುಂ ಇಟ್ಟಿ ನೋಡು ಅವನ್ ಎ ಎಕ್ಸಾಮ್ ತನ ನೋಡ ಟಿ ಎಲ್ಲದರು ಪಾಸ್ ಆಗನಿ.
ಹ್ಮ್ ಅದೇ ಮ ಅವ ಮಾಡಲ್ ಇರ್ಸಿ ಅಂದ್ರ. ಮಾಡ ನಮ ಇದ್ರಾಗ ಇರ್ಬೇಕ ನಾವು.
ಹ್ಮ್ ಕಂಟ್ರೋಲ್ದಾಗಿ ಇರ್ಬೇಕ ಅವ ಹೇಳದ ಮಾಡಿದ್ರೆ ಸಾಕವನಿಗೆ.
ಹ್ಮ್
ಅವ್ನಿಗೆ ಒಟ್ಟು ಎದರ್ಗಿದ್ರರು ಹಚ್ಚಬಾರ್ದದು
ಹ್ಮ್
ಹ ಹೇಳೋದಕ್ಕೆ ಕೇಳಿದ್ರೆ ಸಾಕ ಅವ್ನಿಗೆ ಏನು ಅನೋಕ್ಕ ಹೋಗಲ್ಲ ಯಾರಿಗೂ ಮಾ
ಸರಿ ಸರಿ ತಮರಾ
ಹ್ಮ್